ಹಲೋ ಹ ಆರಾಮಿದೀ ನೋಡ್ರಿ ನೀವ್ ಆರಾಮಿದಿರಾ ರೀ
ಹುನ್ರಿ ಆರಾಮದೀ ನೋಡ್ರಿ
ಹ ರಿ ಊಟ ರೀ ಟಿಫಿನ್ ಆಯ್ತ್ ನೋಡ್ರಿ ನಿಮದ್ರಿ ನಿಮ್ದ್ರಿ ಟಿಫನ್ ರೀ ನಿಮ್ದ್ರಿ ನಾಷ್ಟ ರೀ ನಿಮ್ದ್ರೀ ನಾಷ್ಟಾರಿ
ಅದೇ ರೀ ನಮ್ದ ನಾಸ್ಟಾ
ಹೌ ರೀ ನಾವು ಮಂಡಳ ಒಗ್ಗರಣಿ ಮಾಡಿದೀವಿ ನೋಡ್ರಿ ನಾಷ್ಟ ನಮ್ದು ಮಂಡಾಳ ಒಗ್ಗರಣಿ ಮಾಡಿದ್ವಿ ನೋಡ್ರಿ ಮಂಡಳೊಗ್ಗರನಿ ಮಿರ್ಚಿ ಮಾಡಿದ್ವಾರಿ ಹೌದಾ ರೀ ಹಾ ಕಳ್ಸ್ಕೊಡ್ತೇನ್ಲ್ರಿ ಹೇಳಿತ್ ರೀ ಒಂದ್ ಸ್ವಲ್ಪ ಹೌದ್ರಿ
ಏ ನಮ್ಮ ಗ್ಯಾಸ್ಟ್ರಿಕ್ ಆಗ್ಬಿಡ್ತೈತ್ರಿ ಈಗ ಹೊಟ್ಟೆ ಉಬ್ಬ್ರ ಹಾಬತ್ ನೋಡ್ರಿ
ಇಲ್ಲ ರೀ ಅದ್ರಲ್ಲಿ ಎರಡ್ ತರದ ಮಂಡಳ ಸಿಕ್ತಾವಲ್ರರಿ ಹಂಗ ಅಂತ ಹೇಳಿ ಅವು ಟೊಳ್ಳು ಮಂಡಳ ಇರ್ತವಲ್ರರಿ ಅವು ಅಂತವ ತಂದ್ ಮಾಡಿವ್ರಿ ಒಟ್ಟ ತೊಳ್ಳು ಇರ್ತಾವ ನೋಡ್ರಿ ಹಾ ರೀ ಅಂತವ್ ತಂದ್ ಮಾಡ್ತೀವ್ರೀ ಅದಕ್ಕ ಏನ್ ಗ್ಯಾಸ್ ಸ್ಟೀಕ್ಕ ಅಂತದ ಏನುೂಆಗಲ್ ಒಟ್ಟೆ ಉಬ್ಬ್ರನು ಆಗಲ್ರಿ ಅದು ತಿಂದ್ರೆ ಒಂದ್ ಏನು ಆಗಲ್ರರಿ ಅದುವಟ್ ಕೆಡದಿಲ್ರಿ ಮಂಡಾಳ ಒಗ್ಗರಣಿ ನಮ್ಮನಿಗೂ ಮಂಡಾಳ ಗಣಿ ನೋಡ್ರಿ ಮಿರ್ಚಿ ಬಜ್ಜಿ ಬಾಳ ಇಷ್ಟ್ರೀ ನಮ್ ಮನ್ಯಾಗ್ರಿ ಹಂಗಂತ ಹೇಳಿ ಅವನ್ರಿ ಈಗ್ರಿ ಈಗ್ರಿ
ಹೌದ್ರ ರೀ ನಿಮ್ಮ್ ವಾಯ್ಸ್ ಬಾಳ ಕಟ್ ಕಟ್ ಕೆಳಸ್ತಿತ್ರಿ
ಹೌದ್ರಿ ಈಗ್ರಿ ಈಗ್ರಿ
ಹಾ ಈಗ ಪರವಾಗಿಲ್ಲ ಹೇಳ್ರಿ
ಈಗ ಕೆಲ್ಸತದ್ರಿ ಹೌದಾ ಹಾ ರೀ ಈಗ ನೋಡ್ರಿ ದ ಕೇಳಳ್ಸತ ರೀ ಮನ್ಯಾಗ ಅದ ಮಂಡಾಳ ಒಗ್ಗರಣಿ ಮಾಡು ಮಂಡಾಳ ಒಗ್ಗರಣಿ ಮಾಡು ಅಂತ ಇಡ್ಕೊಂಡಿದ್ರ ರೀ ಅದಕಂತಳಿ ಇವತ್ತು ಮಂಡಾಳ ಒಗ್ಗರಣಿ ಮಾಡ್ಬಿಟ್ಟು ನೋಡ್ರಿ ಮಂಡಾಳ ಒಗ್ಗರಣಿ ಮಿರ್ಚಿ ಮಾಡಿದ್ದಾರಿ ಹೌದ ನಾಕ್ ಉಳಾಗಡ್ಡಿ ಬಜ್ಜಿ ಹಾಕಿದ್ದಾರೀ
ಹಾರಿ
ಮಾಡಿದವ್ರಿ ನಿಮ್ದ್ರಿ ಉಪ್ಪಿಟ್ಟಾತಂದ್ರಿ ಅಲ್ರೀ
ಹಾ ರೀ ಉಪ್ಪಿಟ್ಟ ಹ ನಮ್ದು ಉಪ್ಪಿಟ್ಟ ಆಯ್ತ್ ರಿ
ಹೌದಾ ರೀ ಹಾ ರೀ ಮತ್ರಿ ಮನೇಲೆಲ್ರೂ ಆರಾಮ್ ಅದಾರಲ್ರಿ ಹ್ಮ್ ಮನೇಲೆಲ್ರು ಆರಾಮದಾರಲ್ರಿ ಊನ್ ರೀ ಎಲ್ರು ಆರಾಮ್ ಅದಾರ ನೋಡ್ರಿ ಹಾ ರಿ ಮತ್ರಿ ಏನ್ ಮಾಡಕತಿರಿ ಏನು ಇಲ್ಲ
ಹೌದ ಟಿಫನ್ ನಾಷ್ಟ ಮುಗಸಿದೀರಿ
ಹ್ಮ ಹೌದ ರೀ ಹಾ ರೀ ಹ್ಮ್ ಮತ್ರೀ
ಮತ್ತ ಹೇಳ್ಬಕ್ ನೋಡ್ರಿ ನೀವ ನೀವೇ ಹೇಳ್ಬಕ್ ನೋಡ್ರಿ ಮತ್ತ
ಹ ಅಯ್ಯ ಏನಿಲ್ಲ ನೋಡ್ರಿ ನಮ್ಮ ಮಕ್ಕಳು ಮರ್ಚಿ ಮಿರ್ಚಿ ಮಾಡ್ತೀನಿ ಅಂತಂದ್ರ ಬ್ಯಾಡ್ ಬ್ಯಾಡ್ ಅಂತರಿ ಹಾ ಅದೇನ ಇಲ್ಲ ಬಿಡು ಮಮ್ಮಿ ಪಿಜ್ಜಾ ಬರ್ಗರ್ ತಿಂತೀವಿ ಅಂತ ಅಂತಾರ್ರೀ ಅವ್ರು ಹ್ಮ್ ರಿ ನಾ ಅದಕ್ಕ ಅದನ್ನ ಬೈದ್ ಬಿಡಿಸಿ ಈಗ ಅದೇನ್ ತಿಂತೀರಪ್ಪಾ ಎಪ್ಪಾ ಅದನ್ ಹೊಟ್ಟೆ ತುಂಬಂಗಿಲ್ಲ ಬಿಡೋದಿಲ್ಲ ಅಂತೇಳಿ ಅವ್ ಏನೇನ ತಿ ತರ್ತಾರೀ ಸುಡ್ ಸುಡ್ಗಾ ಅದ್ರಿಂದ ಎಷ್ಟ್ ಎಷ್ಟು ಆರೋಗ್ಯ ಕೆಡತದ ಅನ್ನೋದೇ ಗೊತ್ತಿಲ್ರಿ ಮಕ್ಕಳಿಗೆ ಹ್ಮ್ ನಾವೆಲ್ಲ ಎಲ್ಲಿರಿ ನಾವೆಲ್ಲಾ ಕರ್ಜಿಕಾಯಿ ರೊಟ್ಟಿ ಅಂತವ ಅವನ್ನೆಲ್ಲಾ ನಾವ್ ಸಂಜಿ ತಿಂದಿ ನಾವ್ ಸುಮ್ನೆ ಆಗ್ಬಿಡ್ತಿದ್ ರಿ.
ಹ ಹೌದ್ರಿ ನಮ್ ಹುಡ್ಗದನ್ರಿ ಬರಿ ನಮ್ಮ್ ಹುಡ್ಗನ ಹಂಗೆ ಮಾಡ್ತನ್ ಬರೀ. ಕುರ್ಕುರಿ ಬೇಕು ನನ್ಗ. ಅದು ಬೇಕಮ್ಮ ನನ್ಗೆ ಇದು ಬೇಕಮ್ಮ ಅಂತನ್ ರಿ ಈಗ. ಎ ಕುುರ್ಕುರಿ ತಿಂತಾನ್ ಅಂತನ್ರಿ ನಮ್ಮ್ ಹುಡುಗ ಅದ್ರಾಗ ಏನ ಪ್ಲಾಸ್ಟಿಕ್ ಮಿಕ್ಸ್ ಆಗೇತ್ತಂತಲ್ರಿ ಅವು ಇವ ತೋರ್ಸ್ತಾರಿ ಟಿವಿಯಾಗ ಫೋನ್ನಾಗ. ನಮಿಗ್ ಭಯಗ್ಕತ್ರಿ ಇವ್ನು ಹೇಳಿದ್ರೆ ಕೇಳಲ್ರಿ ಮಕ್ಳು ಅದುಟ್- ಕುರ್ಕುರ್ ಊಟಾನೇ ಹೊಗಲ್ರಿ ಹುಡ್ಗುರಿಗ ಒಟ್ಟ
ಹ್ಮ ರೀ ಹ್ಮು ಒಂದ್ ನಿಮಿಷ ರೀ ಮಾತಾಡ್ತಿತಿ.
ಹೌದ ರೀ.
ಹುನ್ ರೀ ನಮ್ ಹುಡ್ಗ ಹೊಸಲು ಒಟ್ಟುಟ ಕೇಳದೇ ಇಲ್ಲ ನೋಡ್ರಿ ನಾವ್ ಕುರ್ಕುರೆ ತಿನ್ಬಾಡಪ್ಪಾ ತಿನ್ಬಾಡ - ಅಂತ ಹೇಳ್ತಿವ್ರಿ ನಾವು ಒಟ್ಟಟ್ಟ ಹೇಳದ್ರುನು ಕೇಳದೇ ಇಲ್ರಿ. ನಿಮ್ಮ್ ಮಕ್ಕಳು ಹಾ ರೀ ಅದು ಏನನ ಪಿಜ್ಜಾ ತಿಂತಾವ್ರಿ ಬರ್ಗರ್ ಬರ್ಗರ್ ಅಂತ್ರರಿ ಅದೇನ ಪಿಜ್ಜಾ ಬರ್ಗ ಗರ್ ಆ ಸಾಯಂಕಾಲತ್ನ ತಿಂತಾರ ಹೊಟ್ಟೆ ತುಂಬಂಗಿಲ್ಲ ಬಿಡಂಗ ಅದ್ರಾಗ್ ಒಂದ್ ಉಪ್ಪು ಇರಲ್ಲ ಕಾರನು ಇರದಿಲ್ಲ. ಅದ್ರಿಂದ ನಾವೆಲ್ಲಾ ನಾವೆಲ್ಲ ಚಲೋ ಹತ್ನಗ ರೊಟ್ಟಿ ಮುದ್ದಿ. ಮುದ್ದಿ ಜೋಳದ್ ಮುದ್ದಿ ಅಂತದೆಲ್ಲ ತಿಂದು ನಾವು ಗುಟ್ಟ ಮುಟ್ಟಾಗಿದಿವವಪ್ಪಾ ಅಂತವೆಲ್ಲಾ ತಿಂದ್ರಿ ಅಂತಂದ್ರ ಒಂದು ತರಕಾರಿ ಹಾಕಿ ಮಾಡುದ್ರುನು ತಿನ್ನಂಗಿಲ್ರಿ ಹಾ. ಅದೇ ರೀ ಹೊರಗ್ಲುದು ದಿನ ಸಾಯಂಕಾಲ ಗೋಬಿ ಮಂಜ ಮಂಜೂರಿ ಅಂತ ಅವ್ ಬರಿ ಬಾಯ್ ರುಚಿ ಅಷ್ಟೇ ಕೊಡ್ತಾವ್ರಿ ಅಂದ್ರಿದ ಏನಾರ ಶಕ್ತಿ ಬರ್ತದ ಏ ಇಲ್ಲ ರೀ. ಎಲ್ಲ ತಿಂದ್ರ ತಿನ್ನವಲ್ರಕಲ್ರಿ ಅದ್ರಿಂದ ಒಂದು ಒಂದೊಂದು ರ ರೋಗಗಳು ತಂದ್ಕೋಬೇಕ ತ್ ನೋಡ್ರಿ ಹಾ ರೀ ಅವೇನ್ ತಿನ್ನ ಬರೀ ಬಾಯ್ ರುಚಿ ನೋಡ್ಕ ಇತಾರೀ ಇವಾಗಿನ್ ಹುಡುಗ್ರು ಅಷ್ಟೇ ರೀ ಆ ರೀ ನಾವ್ ಎಷ್ಟು ಬೈತೀವ್ರಿ ಹ ರಿ ಅದ್ರಿಂದ ಅವ ಏನ ಜಲ್ಲಿಗಳಂತ ಅದು ಅಂತ ಇದು ಅಂತ ಅಂತ ತಂದ್ ತಂದ್ ತಿಂತಾರೆ ಅದ್ರಿಂದ.
ಹಾ ರೀ
ಒಟ್ನಲ್ಲಿ ಆಗ್ಲಿ ಅದ್ರಿಂದ ಏನ್ ಶಕ್ತಿ ಬರದಿಲ್ಲ ಏನು ಬರೋದಿಲ್ಲ ನಾವ್ ಇರೋದಕ್ಕೂನು ಈಗ್ -
ರಿ ಊಟ ಹೋಗಲ್ರರಿ ಅಲ್ಲಿ ಹೊರಗಡೆ ತಿಂತಾರಿ ಮಕ್ಕಳು ಊಟಾನೇ ಹೋಗಲ್ರಿ. ಅದ್ರಾಗ ಈಗ ಅರ್ ಯಾರಿ ಪೀಜ. ಬರ್ಗಾರದು ಅವ್ ನೋಡ್ರ ಮೈದ ರೀ ಅರ್ಗಗಿಲ್ಲಾ ಅರ್ಗದಿಲ್ಲ ಬಿಡದಿಲ್ರಿ. ನಮ್ ಹುಡ್ಗನು ಹಂಗೆ ನೋಡ್ರಿ ಯಾವಗ್ ನೋಡ್ರಿ ಮ್ಯಾಗಿ ಮಾಡ್ಕೊಡಮ್ಮ ಮ್ಯಾಗಿ ಮಾಡ್ಕೊಡಮ್ಮ ಅಂತನ್ರಿ. ಮ್ಯಾಗಿ ಮಾಡಕೊಟ್ರೆ ಅದು ಹೊಟ್ಟಿ ನೋವ್ತಮ್ಮ. ಈಗ ಒಂದ್ ದಿನ ಎರಡು ದಿನ ಅದ್ ತಿಂದ್ಬಿಟ್ಟ ಅಂದ್ರಿ ಹೊಟ್ ನೋಯ್ತಮ್ಮ ನನಗ್ ಹೊಟ್ಟೆ ನೊಯ್ತಮ್ಮ ಅಂ
ಹಊನ್ ರ್ರಿ ನಮ್ ಮನೆಗೂ ಅದು ಏನೋ ಪಿಜ್ಜಾ ಅಂತೆಳಿ ಮೊನ್ನೆ ತಿನ್ ಬಂದರಿ. ಪಿಜ್ಜಾ ಅದು ಅವತ್ತು ಅದೇ ಸಾಯಂಕಾಲ ಒಂದ್ ಸ್ವಲ್ಪ ಎಲ್ಲರೂ ಗೆಳೆಯ ಳೆತಿರ್ ಎಲ್ಲರೂ ಸೇರಿದ್ರಂತ್ರ ರೀ ಗೋಬಿ ಅಂತ ನೂಡಲ್ಸ್ ಅಂ ಮತ್ತ ಅದು ಏನೇನೋ ಪಿಜ್ಜಾ ಅಂತ ಅದು ಇದು ಅಂತ ಎಲ್ಲ ಅದೇನ ಈಗೆಲ್ಲಾ ಆನ್ಲೈನ್
ಅಯ್ಯ ನಮಗಾದ್ರೆ ಗೋಬಿ ಅಂತ ಮಾಡ್ತಾ ರ್ರಿ ಗೋಬಿ ತಿನ್ಬಿಟ್ರೆ. ಬೇದಿನೆ ಇಡ್ದ್ ಬಿಡ್ತದ್ ನೋಡ್ರಿ
ಹುನ್ ನ್ರಿ ಅದು ಒಟ್ನಲ್ಲಿ ಕೇಳ್ಬೇಕು ಅನ್ಸೋದಿಲ್ಲ ಇತ್ಲಗ ನಾವೆಲ್ಲಾ ಹೆಂಗ್ ಅವೆಲ್ಲಾ ರೊಟ್ಟಿ ಮಾನೆಗ್ ಏನ್ ಮಾಡಿರ್ತರೊ ಅದನ್ನೆಲ್ಲ.
ಹುನ್ರಿ ಹುನ್ರೀ ನಮ್ಗ ಹಂಗೆ ಆಕತ್ ನೋಡ್ರಿ ಗೋಬಿ ತಿಂದ್ ಬಿಟ್ರೆ ಹಾಗದೆ ಇಲ್ಲ ಲ್ರಿ ನಮಿಗೆ ಈ ಹುಡುಗ್ರು ಹಂಗಲ್ರಿ ಹೇಳ್ತೀವಿ. ಕೇಳಲ್ರಿ ಹುಡುಗ್ರು ನಂಗ್ ಅದೇ ಬೇಕ ನಂಗ್ ಇದೇ ಬ ಅದ್ರಾಗ ಮ ಮಸಾಲೆ ಐಟಮ್ ತಿಂತಾರೀ. ರಿ ಒಟ್ಟಿ ಕಟ್ತೈತ್ರಿ ಅದು ಇವಾಗ ಏನ ಅದೇನ ಮಯಗ್ರನ ಅಂತಲ್ರರಿ
ಹಾ ರೀ ಹೌದ್ರಿ ಹೌದನ್ರಿ ಅದೊಂದ್ ಕಾಯಿಲೆ ಬರ್ತದನ್ರಿ ಎಷ್ಟು ಹೇಳ್ತದ್ರಿ ಆರೋಗ ಹೋಗದ್ರ ಮೇಲೆ ಎಷ್ಟು ಪರಿಣಾಮ ಬೀಳ್ತತಿ ಅಂತ ಹೇಳ್ತೀವ ಒಟ್ಟೊಟ್ಟ ಕೇಳದೇ ಇಲ್ರರಿ ಈಗ ಮಕ್ಕಳು ಅವ ಏನ್ರ ಸುಡ್ ಸುಡುಗಾಡು ಸುಡ್ ಸುಡುಗಾಡು ತಿಿಂದ್ ಬರ್ತಾವ್ರೀ ರಾರಿದ್ನಾಗ ಅಮ್ಮ ಹೊಟ್ಟೆನ ಹೊತ್ತಿ ಕಾಲರಿ ಅಂತೇಳಿ ಅಂತಾರ್ರಿ ಹಾ ರೀ ಎಲ್ಲ ಕೇಳ್ತಾರ್ರಿ ಇವ್ರಲ್ಲಾ ಹಾ ರೀ ತಿಂತ ಹ್ಮ್ ಅದ್ರಿಂದ ಸುಮ್ನೆ ದುಡ್ಡೊಂದ ರೊಕ್ಕ ಒಂದ ರೊಕ್ಕ ಒಂದು ಖಾಲಿ ಆತತ್
ಹೌದ್ರಿ ಬಾಯಿ ರುಚಿಕ್ ತಿಂತೀವ ಅಂತವ್ರಿ ತಿಂದು ಒಟ್ಟಿ ಕೆಡ್ಸ್ಕಂತವ್ರಿ ಹ ರೀ ರೊಟ್ಟಿ ಚೌಳಕಾಯಿ ಪಲ್ಯ ನಿಂ ಕಾಳು ಕಡೆ ತಿನ್ಪ್ಪ ಅಂದ್ರ ಅದೇ ಯಾರು ತಿಂತಾರ ಹೋಗಮ್ಮ ಅಂತ ರ ಒಣ ಒಣದ ಇದ್ದಂಗ ಇರತತ್ರಿ ಅವ್ರಿಗಏನ
ಅದಾರೀ ಹ ತಿನ್ಬಕ್ ಅದನು ತಿನ್ಬು
ಪಲ್ಲ ಎಂತ ತಿಂತಿದ್ದೀವ್ರೀ ಗಟ್
ಹೌನ್ನ್ ಅಲ್ಲ ರೀನ್ ಅವೆಲ್ಲಾ ಆಾಗ ಅಂತ್ದಲ್ಲಾ ದಷ್ಟಪುಷ್ಟವಾಗಿ ನಾವ ಅದನ್ನೆಲ್ಲ ತಿಂದಿದ್ದಕ್ಕೆ ನಾವೆಲ್ರರಿ ಇಷ್ಟು ಚಛಲೋ ನವಾಗಿ ನಾವವು ಇದೀವಿರೀ ಏನು ರೋಗಗಳಲ್ದಂಗಗೆಾವದಾ ರೀ ಈಗನ್ ಮಕ್ಕಳ ಎಲ್ರರಿ ಹ ರೀ ಬೆಳಿಗ್ಗೆ ಅಷ್ಟು ಅವು ಏನ್ ಸಾಲಿಗೆ ಹೋಗಬೇಕಾದ್ರೆವು ಇಷ್ಟು ಬ್ಯಾಗ್ ಕತ್ಕೊಂಡ್ ಹೋಗ್ ಅಮ್ಮ ಬೆನ್ನೆನ ಯತತಿ ಅಮ್ಮ ಕಲ್ಲ ಯತಿ ಅಂತ ಬಂದ ಅಳ್ತಾವ್ರಿ ಹೌದ ರೀ
ಹೌದ್ ಅಯ್ಯೋರಿ ಹೌದ್ರಿ ಮತ್ತೆ ಈಗ ನಮ್ಮನಲ್ಲ ಹಂಗೆ ಆಗೈತ್ರಿ ನಡಾ ಅಂತ ಹಕೊಂಡಕ ತ ರೇವಾಗ
ಹನ್ರಿ ನಮ್ಮ ಮನೆಗೆ ಒಂದ್ರಡು ಕಳೆದಾವ್ರಿ ಅವ್ ನೋಡಿದ್ರರು ರೊಟ್ಟಿ ಮಾಡಿದ್ರೆ ನಮ್ಮ್ ಮನೆಗಂತರು ಬ ಕತ್ ಬಂದ್ಬಿಡ್ತದ ನೋಡ್ರಿ ರೊಟ್ಟಿ ಮಾಡಿದ್ರೆ ಆದ್ರ ಸಲಿಲ್ಲ ಅದಂತರು ಮುಂಚೆ ಆದೆ ಎಷ್ಟು ಇಷ್ಟಂದ್ರೆ ರಟ್ಟಿ ತಿಂತವಲ್ಲ ಉುಡ್ರು ಬಿಸ್ ಬಿಸ ರೊಟ್ಟಿ ತಿಂತವಲ್ಲ ಅಂತ ಅಂತ ನಾ್ ಮಾಡ್ತಿದ್ ಬೀ ಮಮ್ಮಿ ರೊಟ್ಟಿ ಮಾಡಿದ್ರೆ ನಿಮ್ಮ ನನ್ಕೊಂಡ್ರನ್ ತಿನ್ನಾಕ ಆ ಅಂತ ನಮಗ ಹಾ ರೊಟ್ಟಿ ತಿಂದ್ರೆ ನೀವುಗಟ್ಟಿ
ಈ ಉಡ್ರ ಅಂತವ್ರೀ ನಮ್ಮ್ಡ್ ನಮ್ ಉಡ್ರಿ ಒಟ್ಟಟ ನೋಡದೇ ಇಲ್ರಿ ನಮ್ಮ ಇನ್ನನ್ ನಮ್ಮ ಅಕ್ಕನ್ ಮಗಳ ಇದ್ದಾಳ್ರಿ ಅದು ಹುಡುಗ ಅಂತೂ
ಹ್ನ್ರಿ ಅವ್ನ ಇಷ್ಟು ಮಾಡಿದ
ರಟ್ಟಿ ಮಾಡ್ರ ಉಪಾಸ ಇಬಿಡ್ ಮನೆ ಬಕಿನಂತ ಡ್ರಡ್ರಿ ಏನ್ ನಮೀಗಂತ ಸಾಕಾಕತ್ ನೋಡ್ರಿ
ಹಾ ರೀ ನಮಗ್ ನೋಡುದ್ ರೊಟ್ಟಿ ಇರ್ಲಿಲ್ಲ ಅಂದ್ರೆ ನಡಿಯದ ಇಲ್ರಿ ಇವವಾಗಿ ನುಡುಗರು ನೋಡುದ್ರ ಅದು ಎ ಸು ಹುಡ್ಗಳು ತಿಂತರ ನಾವ ಏನ್ ಅಂತೀವಿ ಅಂತ ತಿನ್ನೋ ಬದಲಾ ಹಣ್ಣ ತಗೊ್ ಬರ್ರಿ ಹ್ಣ ತಿನ್ರಿ ಅಂತೀವ್ರಿ ನಾವು ನಮ್ ಮಾತ ಕೇಳದೇ ಇಲ್ರಿ ಅಸಲ್ ಒಟ್ಟೊಟ್ಟ ಆ ರೀ ಹಂಗ ಅಂತಾವ್ರಿ ಬರೀ ಹ್ಮ್ ಅದ ಹಂಗ ಅಂತವನಿ ಬರೀ ರೊಟ್ಟಿನ ತಿನ್ ಅಂತ ಅಂತಂದ್ರ ಹೇಳಿ ಅಂದ್ರ ಇವ ಯಾವ ತಿನ್ನೋದೇ ಇಲ್ಲ ನೋಡ್ರಿ ಮಕ್ಳವ್ರೀ
ಹೌದೌದ್ರಿ ಹೌದ್ರಿ
ಇದವರ್ದಿಲ್ ಹುಲ್ದ್ ಅದ ರೀ ನಾವ್ ಹೇಲ್ತೀವೀ ಅವ್ ಒಟ್ಟೊಟ್ಟ ಕೇಳದ ಇಲ್ಲರೀ
ಸಮಸ್ಯಾ ಆಬ್ಟಿತ್ರಿ ಇದೊಂದು ಉಡ್ರುದು ಸಮಸ್ಯಾ
ಆ ಮಕ್ಳಿಗೆ ಮತ್ತ್ ನಾವು ಮತ್ ಮುಸ್ಕೂಲ್ ಶಾಲಿಗಿ ಹೋಗ್ಬೇಕಾದ್ರ ಬುತ್ತಿ ಬಾಕ್ಸ್ ಏನ್ ಕಟ್ಬಬೇಕಪ್ಪಾ ಅಂತೆಲ್ಲಾ ಕೇಳಿ ಅವ್ರನ್ನ ಕೇಳಿ ಮಾಡಬಕ್ರಿ ನಾವೆಲ್ಲ ಶಾಲಿಗಿ ಹೋಬಕ ಕಾದ್ರೆ ಎಲ್ಲಿರಿ ನಮಗ ಐದ ರೂಪಾಯಿ ಎರಡ್ ರೂಪಾಯಿ ಕೊಟ್ಟಿದ್ರು ಸಾಕಾಬಿಡ್ತರಿ ಅಹ್ ಆ ಇಷ್ಟ್
ನಮ್ಮಡುಗ ಈಗಾರಿಯ ಅವನ್ ಹೇಳಿದ್ದ್ ಎನ್ಮಾಡ್ಬಕ್ರಿ ಇಲ್ಲಾಂದ್ರ ಹಂಗೆ ತರ್ತನ್ರಿ ಬಾಕ್ಸ್ ಅನ್ನ ಅಂತದ್ ಕಟ್ಟಿ ಬಿಟ್ರ ಮನಿಗ್ ವಾಪಸ್ ತಂದ ಬಿಡ್ತನ್ರಿ ಉಪಾಸ ಇರ್ತ್ನ ಅನ್ ತಿನಲ್ಲ ಅಂತಾನ್ರಿ ಆಯಾವ್ ಸುಡ್ ಸುಡಗಾಡ್ರಿ ಅದೇನ್ ಫ್ರೈಡ್ ರೈಸ್ ಅಂತೆ ಆನಿಯನ್ ರೈಸ್ ಅಂತೆ ಏನ್ರೀ ಅದೇನ್ ರೈಸ್ ಆ ಕಲರ್ ಕಲರ್ ಅನ್ನ ಅಂತರಿ ಅದ ಎಂತ ಬಿಳಿ ಅನ್ನಾ ಹದ್ ಏನ್ರಿ ಬಿಳಿದ ಒಂದ ಕೆಂಪುದೊಂದ ನೋಡಿ ಉಂತಿದ್ವಿ ನೋಡ್ರಿ ಹೂನ್ರಿ ಇವಾಗ ಇಲ್ಲರೀ ಅದೇ ರೀ ನಾವ್ ಬಿಳಿದೊಂದ ಕೆಂಪದೊಂದ ನೋಡಿ ಒಟ್ಟ ತಿಮ್ಸೆಂತಿದ್ದೆವ್ರಿ ಇವಾಗ ಇಲ್ರಿ ಹುಡುಗುರು ಕಲ್ಕಲಾರ ಸುಡುಗಾಡ ಅನ್ನ ಬೇಕಂತ ಅವ್ರ ಏನ್ ಮಾಡ್ಬೇಕ್ರ
ಹೂನ್ರಿ ಅದು ನಾವು ಅನ್ನಕ್ಕ ಒಂದ್ ಸ್ವಲ್ಪ ಅರಸಿನಪುಡಿ ಆಗ್ಬಿಟ್ಟ್ರ ಆಯ್ತ ಅದೇ ಚಿ ತ್ರನ್ನ ನಮಗ್ ಗೊತ್ತಿದ್ದೀವ ಎರಡೆ ಎರಡನ್ನ ಹಾ ಈಗೆಲ್ಲಾ ಎಲ್ಲಿರಿ ಟಮಾ ಟಾ ಬಾತ್ಂತೆ ಬಿಸ್ ಈ ಬೆಳೆ ಭಾತ್ ಅಂತ ವಾಂಗಿ ಭಾತ್ ಅಂತ ಪುಳಿಯೊಗ್ರೆ ಅಂತ ಅದು ಅಂತ ಇದು ಅಂತ ನಮಿಗ್ ಗೊತ್ತಿದ್ದಿದ್ ಎನ್ ಚಿತ್ರಾನ್ನ ಬಿಟ್ಟ್ರ ಬಿಳೆ ಅನ್ನ ಹ ಅದೇ ನಮಗೆ ಕಲರ್ ರೈಸು ಅದೇ ಬಿಡೆ ನನ್ನು ಅದೇ ಒಟ್ಟನಲ್ಲಿ ನಾವೆಲ್ಲ ಅದನ್ನೆ ಅನ್ಕೊತ ಇದರಿ ಈಗೆಲ್ಲರಿ ನಾವ್ ಮಕ್ಳಿಗೆ ಮಾಡ್ಬೇಕಂದ್ರೆ ನಾವೇ ಮುಂಚಿತವಾಗಿ ಎ ಮಕ್ಕಳ ಕೇಳ್ ಮಾಡ್ಬೇಕಕ್ಕತ್ರಿ ನಾವೆಲ್ಲ್ಲ್ರಮನಾಗ ಮಾಡಿರಿ ನಾವ್ ತಿಂದು ಇಡಡ್ತಿವಿ ಬ ಹೌದಾ ರೀ ಈ ಮಕ್ಕಳಿಗೆ ಮಾತ್ ಮಾತಿಗಿ ಕೇಳಿ ಕೇಳ್ ಕಟ್ಟ್ಬಕ್ಗತ್ರಿ ನಮ್ ಮನೆಗು ಒ-ಒಂದ ಹುಡುಗ ಹಂಗೆ ಐತ್ರಿ ನಾ ಇರದ್ ನಮ್ ಮನ್ಯಾಗ್ ನಾಕ್ ಜನ ಮಕ್ಳ ಅದರಿ ನಾಕ್ ಜನದ ಒ-ಒಂದ ಹುಡುಗ ಕೆಂಪು ಸಾರ್ ತಿಂದ ಕೆಂಪ ಸಾತಿನ ಅಂಗ ಅಬ್ಟ್ತಿತ್ರೀ ಯಮ್ಮ ಮಕ್ಕಳ ಸಂಬಂಧ ನಗ್ಬಬೇಕ್ ಅಳ್ಬೇಕ್ ಅನ್ನೋದು ಒಂದ್ನ ಗೊತ್ತಾಗಾವಲ್ದ್ ನೋಡ್ರಿ ನನ್ಗತ್ರ್ನು
ಹ ಹೌದೌದ್ರಿ ಲ್ರ ಅದೇ ರೀ ನಮ್ದ ಇರೋದ ಒಂದ್ ಐತ್ರಿ ಹುಡ್ಗಾ ಈ ಒಂದ್ ಹುಡುಗ್ಗ ಆತ ಕೇಳಿದ್ದ ಮಾಡ್ಕೊಂಡ್ ಹೋಗ್ಬೇಕ್ರಿ
ಹ್ನು ರೀ ಇಗ್ ನಗ್ಬೇಕ್ ನನಗಂತ್ರು ಒಂದಸರಿಗ್ ಅಳು ಬಂದ ಬಿಟ್ಟಿರ್ತದರಿ ಒಂದ ಒಂದ ಸರಿಗ ನಗ್ಬೇಕ ಅನಸ್ತಿರತತಿ ನೋಡ್ರಿ ಆ ರೀ
ಹೌದೌದ್ರಿ ಇದು ಹುಡುಗ ಹಂಗೆ ಮಾಡ್ತೇತ್ರಿ ನಮ್ ಹುಡ್ಗ ಮಗ ಅದಾನ್ರಿ ಹಿಂಗೆ ಮಾಡ್ತ ರಿ ಆತ್ ಕಳಸಿದ್ದ ಆತ್ ಹೇಳಿದ್ದ ಮಾಡ ಕೊಡ್ಬೇಕ್ರೀ ಅದೇನ್ ಚಪಾತಿ ಜತೆಗ್ ದಾಲ್ ಅಂತರಿ ಕಡಲಿ ಬೇಳೆ ಹಾಕಿ ಪಲ್ಯ ಮಾಡ್ಕೊಡಂತ ತನ್ ನಾವ್ ಹೇಳರಿ ಸಾರ್ ಒಂದ್ ಕಾರ್ ಪುಡಿ ಹೋಗ್ದಿದ್ದ ಕಾರ್ಪುಡಿ ಎಣ್ಣಕೆಂಡ್ ಉಂಡ್ ಹೋಗ್ತಿದೀವ್ರಿ
ಸರಿ ರೀ ಇಡ್ಲಾ ರೀ
ಸರಿರಿ ಆಯ್ತ್ರಿ ಆಯ್ತ್ರಿ ಇಡ್ರಿ ಇಡ್ರಿ ಇಡ್ರಿ